ಏನಾದ ಮಗ.
ಹರಮ್ ಇದಿಲ್ಲ ಮಗ.
ಆರಾಮೇನಿ ಮಗ ನೀ ಹ್ಮ ಆ ಮಗ ಏನ್. ಮಗ ಏನೇಲ್ಲ ಸುಮ್ ಕುಂತಿದೆ ಮಗ.
ನೀ ಏನಾ ಮಾಡತಿ.
ಏನಿಲ್ಲಪ್ಪ ಸುಮ್ಮ್ ತಿರಗಡ್ತಿದೆ ಸ್ವಲ್ಪ ಹೊರಗ್ ಬಂದಿದೆ. ಹೊಲದ ಕಡೆ ಬಂದಿದ್ರಿ ಹೊಲ ಕಡೆ.
ಹೌದಾ.
ನಷ್ಟ ಆಗೈತೆ ಊಟ ಮಾಡಬೇಕು ಇನ್ನೊಂದ್ ಅರ್ಧ ಗಂಟೆ.
ಹ್ಮ್ ಮತ್ತೆನ್ ನೆಡೆದಪ್ಪ
ಎಲ್ಲ ಮತ್ತೆ ನಡ್ಸಿಕ ಇದು ಶಾಲಿ ಕಾಲೇಜು.
ಇದ್ದೇನೆ ಶಾಲಿ ಇದ್ದಿನನೆ ಸ್ಕೂಲ್ ಸ್ಕೂಲ್ ಹೋಗೋತೇನಿ.
ಹೌದಾ
ಹ್ಮ್
ಹ್ಮ್ ಅಲ್ಲಿ ಹೆಂಗ ಸಾಲಿ ಅದ
ಶಾಲಿ ಕನ್ನಡ ಮೇಡಂ ಇದೀನಿ.
ಹ್ಮ್
ಹಾ
ಸಾಲಿಗೆಗ್ ಹೋಗಬಾರ್ದ ಅನ್ನಿಸ್ತ ಇವತ್ತು.
ಹ್ಮ್
ಹೌದಾ
ಏನ್ ಮಾಡಾಕತ್ತಿ ಇದ ಕಾಲೇಜ್ ಇದ ಕಾಲೇಜ್
ಸಾ ನಂದು ಮುಗ್ದ ಶಾಲಿ ಕಾಲೇಜ್ ಹಚ್ಚನಿ ಹೋಗಿಲ್ಲ
ನಿನ್ ತಿನ್ನ
ಹ್ಮ್
ಕಾಲೇಜ್ಲ್ಲಿ ಶಾಪಿಂಗ್ ಮಾಡಿನಿ
ಹ್ಮ
ಹ್ಮ್ ಹಾ ಕಾಲೇಜ ಶಾಪುರದಾಗ ಡಿ ಡಿ ಪಿ ಅಂತ ಅದ ಮಾಡೀನಿ.
ಹ್ಮ್ ಕಾಲೇಜ ಏನಟಿಲ್ಲ ನಮ್ಮ ಶಾಲಿನೇ ಚಲೋ ಇತಪ್ಪಾ
ಹು ಕಾಲ
ಹ್ಮ್
ಮತ್ತ ಕಾಲೇಜ್
ಎಲ್ಲಿ ನಮ್ಗ ಅಲ್ಲಿ ಸ ಕಾಲೇಜ್ ನಮ್ ಸಾಲಿ ಇದ್ದಲ್ಲಿ ಸುತ್ತ ಗಿಡಗಳೆಲ್ಲ ಬಾಳ್ ಇದ್ದವ ಅಲ್ಲೊಂದು ಫಾರೆಸ್ಟ ಇತ್ತು
ಹ್ಮ್
ಒಂದು ಊಟಕ್ಕ ಬಿಟ್ಟಗಾ ಹೋಗಿ ಹೋಗಿತ್ತ್ಯಾದವ್ ಹಣ್ಣುಗಳು ತಂಬತ್ತಿದ್ದವ ಪಾರೆಸ್ಟ್ ಇದ್ದು ತಿನ್ಲಕ್
ಹ್ಮ್
ಮಜಾ ಬರ್ತಿತ್ತು ಅಲ್ಲೆಲ್ಲಾ ಪಾರೆಸ್ಟ್ ಬಾರಿ ಇತ್ತು ಇಲ್ಲೇನ ಸ್ಕೂಲಗಳ ಬಲ್ಲ ಅಷ್ಟೊಂದಿಲ್ಲ ಸಿಟ್ಯಾಗದ
ಹ್ಮ್
ಹ್ಮ್
ನೀ ಸ್ಕೂಲ್ಕ ಬಾರೆ ಏನ್ಇಲ್ಲಾ
ಸ್ಕೂಲ್ ಬಾರಿ ಮ ಮತ್ತೆಲ್ಲ ಹಂಗಿತ್ತು ನಿಮ್ ಸೂ ಕೂಲದ
ಎಲ್ಲ ಚೆನ್ನಾಗದ ಸ್ಕೂಲ್ ಒಂದು ಒಂದ ರೈಲ್ವೆ ಡಬ್ಬಿ ಇದ್ದಗ್ಗ ಯವ್ವಾ ಗಡ್ಡ ಮುಂದೆ ಗಿಡಗಳು
ಹಸ ಹಸರ ಗಿಡ ಮಲಬಾರಿ ಪ್ಲಾಂಟ
ಹ್ಮ್
ನಿಂದ ತೆಂಗಿದ್ದ
ಹ್ಮ್
ಅಂದೊಂದ್ ಏನ್ ಹತ್ತಿಲ್ಲ ಟೆಂಗಿದ್ದ ಆಶಾರದ ಮಲಬಾರದು
ಹ್ಮ್ ಹ್ಮ್
ಹ್ಮ
ನಂಬಲ್ಲಿ ಗಿಡಗಳು ಬಾಳಅವಪ ಏನ ಬಾಜುನೇ ಫಾರೆಸ್ಟ್ ಅದನ ಅಲ್ಲಿವ ಅವ್ರ ಫಾರಸ್ಟ ದೋರ್ ಕೊಡ್ತಾರ ಅವಾಗ ಗಿಡ ಹಚ್ಚರಿ ಕಾಲೇಜ್ ಬಲ್ಲಿ ಸ್ಕೂಲ್ ಬಲ್ಲಿ ಅಂತ
ಹ್ಮ
ಹಾ ಬಾಳ ಗಿಡಗಳು ಅಚ್ಚ ಸ್ಕೂಲ್ ಬ ಎಲ್ಲಾ
ಹ್ಮ್ ಹ್ಮ
ಅವಗ ನಾವೇ ಹಚ್ಚದು ನಾವೇ ನೀರ್ ಹಾಕೋದು. ಅಲ್ಲಿ ಇಷ್ಟು ಜನಕ್ಕಂತೂ ಇಷ್ಟು ಇಷ್ಟು ಗಿಡಗಳು ಕೊಡ್ತಾರೆ.
ಹ್ಮ್
ಅ ಗಿಡಗಳು ನಾವ್ ಇದು ಕಾಯೋದು ಎಲ್ಲಾ ನೀರ್ ಹಾಕದು.
ಹ್ಮ್
ಹ್ಮ್ ಬಾರಿ ಇತ್ತ ಇಲ್ಲೆಲ್ಲ
ಹ್ಞೂ ಹ್ಞ
ಅಲ್ಲಿ ಇದು ಬ್ಯಾಸಿಗೆ ಆಯ್ತ್ ಅಂದ್ರೆ ಸಾಕು ಮನಿ ಕೆಲಸ ಅರ್ಕೊಂಬರೋದೂ ತಿನ್ನೋದು. ಈಗಂತರ ನೀವ್ ದಂಡದ ಅರ್ಕೊಂಬ್ ತಿಂತಿದ್ವ ಹ್ಮ್ ಮತ್ತ್ ನಾಳಿಗ್ ಹೋಗ್ಕ್ಂತ್ ಮಾಡಿ ಸ್ಕೂಲ್ ಕಡೆ ನೋಡ್ ಬರ್ಲಕ. ಹೋದಂದ್ರೆ ನೀ ನಿಲ್ದಗ್ ಇಲ್ದ ನಾಲ್ಕೊಂಬರ್ಬೇಕ ಅಂತ ಮಾಡಿ ತಿನ್ಲಾಕ.
ಹ್ಞ
ಅಲ್ಲಿ ಎಲ್ಲಾ ಹಣ್ಣಿನ ಗಿಡ ಇದ್ದು ಪೇರು ಇದ್ದು. ಸೀತಾಫಲ ಇದು ಚಿಕೂ ಇದು ದ್ರಾಕ್ಷಿ
ಹ್ಮ್
ಬಾಳತು ದಾಳಿಂಬ್ರೀ ಇತ್ತು ಬಿಟ್ರೂಟ್ ಗಿಡ ಮತ್ತ್ ಹಂಗೆ ಒಂದ್ ನಾಲ್ಕೈದು ಬಾಳೆಕಾಯಿ ಗಿಡ ಇತ್ತು. ಮೆಣಸಿನಕಾಯಿ ಗಿಡ ಬಾಳ್ ಇದ್ದವೂ ಇಲ್ಲಿ. ಹ
ನೀ ಶಾಲಿ ಮಂದಿ ಅವ್ ಬುಡು ಬ್ಯಾಡ.
ಹ್ಮ್
ಅದೇ ನೋಡಿ ನೋಡಿ ಬ್ಯಾಸರ ಆಗಿ ಒಂದ್ ಎರಡ್ ದಿನೋ ಒ ಸಾಲಿ ಸೊಟ್ಟಿ ಮಾಡಿನಿ
ಹ್ಮ್
ಹತದ ಸ್ವಲ್ಪ ಭಾನುವಾರ
ಹ್ಮ್ ಹ್ಮ್ ಹ್ಮ್
ಮತ್ತ ಕೆಲ್ಸಾದ್ ಮಂಷ್ಯ ಬಂದಿಲ್ಲ ಅಂತ.
ಹ್ಮ್ ಹ್ಮ್
ನ ರೊಟ್ಟಿ ರೊಟ್ಟಿ ಕ ನಡಿದೀನಿ ಈಗ
ಹ್ಮ್ ಹ್ಮ್ ಏನಾಕರಿ ಒಲ್ದ್
ನೀ ಹೊಲ್ದಾಗ ಅದು
ಆ
ಪಲ್ಯ ಅದ ಪಲ್ಯ ಕೊತ್ತಂಬರಿ. ಸೀಡಾ ಮೆಂತಿ ಪಲ್ಯ ಸಬ್ಸಿ ಪಲ್ಯ ಸಬ್ಸಿ ಪಲ್ಯ
ಹ್ಮ್
ಹಾ ನ
ಹ್ಮ್
ಹ
ಹೌದಾ
ಹ ಅವ್ರ ಈಗ ಈ ಬರೋ ಟೈಮಿಗೆ ಪಲ್ಯಕ್ಕಿ ತಗೊಂಡ್ ಬರ್ತೇನಿ ಪಲ್ಲಕ್ಕಿ ತಗೊಂಡ್ ಬಂದಿ ಸೂಡ್ ಕಟ್ಟ. ಟ್ಟ ಮಾರ್ತೀನಿ ಸ್ವಲ್ಪ ಹ ಎಲ್ಲ ಹತ್ತ ಸುಡ್ತ ಮಾರ್ತನಿ. ಇ ಐದವತ್ತು ರೂಪಾಯಿ ಅಂದ್ರೂ ಐವತ್ತೈದ ಎರಡು ದೊಂದುನ್ ಸರೂಪಾಯಿ ಆತಾವ.
ಹ್ಮ್
ನ್ಡ್ನ್ಸ್ ಕೊಡ್ತೆ ನಮ್ಮ ಪಪ್ಪ ಆಯ್ತು ಇವನ್ ಇಡ್ಕೊಂಡ್ ಬಿಡೋದು ಕರೆಕ್ಟ್ ಅದಲ್ಲ.
ಹ್ಮ್ ಎಲ್ಲ ನಡ್ತ ರೀ ಕರೆಕ್ಟ ನನ್ನದೇ.
ಂದ ಕ ಇ ಇ ಅ ಯಾವ ಕಷ್ಟ ಅದವು.
ಮತ್ತೆಲ್ಲ ಹೆಂಗಾದ್ರೆ ನಿಮ್ಮ್ ಊರ ವಾತಾವರಣ ಅದು.
ಹ ನಮ್ದು ಹಳ್ಳಿ ಎಲ್ಲ ಹಳಿಯಾಗ ಗಿಡ ಮರ. ಎಲ್ಲ ಮಸ್ತ್ ಇರ್ತಾವ.
ಹ್ಮ್.
ಇ ಏನು ಇಲ್ಲ ವಾಯು ಮಾಲಿನಏನಲ್ಲ.
ಹ್ಮ್.
ಹ್ಮ್
ಮತ್ತೆಲ್ಲ ನಿಮ್ ಕಡೆ ಅರಣ್ಯಗಳ ಅವ ಅವ.
ಹ ಅರಣ್ಯ ಅದಾವಲ್ಲ ಅರಣ್ಯ ಇಲ್ಲ ಹಳ್ಳಿ ಅಂದ್ರೆ ಸುಮ್ಮಂದ ಅಷ್ಟೇ. ಹ ಐದಾರು ಐದು ಹತ್ತು ಸಾವಿರ ಮಂದ ಇದೀ ತುಂಬಾಂ ಅಷ್ಟ ಉಂಟ. ಗಾರ್ಡನ್ ಅದ ಒಂದ ಒಂದ್ ಪಾರ್ಕ್ ಅದ ಒಂದ್ ಗಾರ್ಡನ್ ಅದ ಅ ಹತ್ತು. ಇಲ್ಲಿ ಆಟ ಆಡೋದು ಇದು ಮಾಡೋದು ಕ್ರಿಕೆಟ್ ಆಡೋದು ಗ್ರೌಂಡ್ ಅ ದೊಡ್ಡದು.
ಹ್ಮ.
ಅ ಬ ಬಾರಿವುಳ್ಳ ಮಸ್ತ ಅದವಾ.
ಹ್ಮ್ ಹ್ಮ್
ಕ್ರಿಕೆಟ್ ಆಡೋ ಅಲ್ಲಿ ವಾಲಿಬಾಲ್ ಆಡೋದು ಎಲ್ಲ ಅಲ್ಲ ನೋತ.
ಹ್ಮ್ ಎಲ್ಲ ಚಲ ಆಗ್ತ ಅಂದ್ರೆ.
ಹ ಮಾಡ್ಬೇಕಪ್ಪ ಅಲ್ಲಾ ಒಟ್ಟು ಕಡೆ ಮಾಡ್ಬೇಕಕ್ಲ.
ಹ್ಮ್. ಮತ್ತೆ ಏನ್ ನಡದ್ದ.
ಇದು ಯಾವಾಗ ಹೊಂಟ್ಟಿ. ಯಾವಗ್ ಹೊಂಟ್ಟಿ ಊರಿಗೆ.
ಹ ಎಲ್ಲಿಗೆ.
ಹ್ಮ್.
ಹಲೋ
ಹಲೋ..... ಯತ್ ಬಲ.
ಹ್ಮ್ ಕೇಳೋತ ಹೇಳು.
ಹಾ ನತವ್ರಗ ಅದು
ಊರಾಗಿನೆ.
ಹ ಊರಂಗ್ದಿ.
ಹ್ಮ್.
ಕಾಲೇಜ್ನಾಗ ಇದ್ದಂಗೆಲೋ.
ಇಲ್ಲ ಊರಾಗಿನ್ ಕಾಲೇಜ್ ಬರೋಬರಿಲ್ಲ ಮನ್ಸ ಬರ್ಲದಂತ ಊರಿ ಬಂದಿನ ತಂದಿಲ್ಲ.
ಹ್ಮ್ ಹ್ಮ್ ಹ್ಮ್
ಹ್ಮ್
ನೋಡಂಗ ಕ ನೋಡ ಶಾ ಪಟ್ಟಂಟಂತಾರ ಅಂತಾರ ಅದ್ನ ಒಂತರಾ. ಅವ್ರ ಎಷ್ಟ ತಲೆ ತಿಂತಾರ.
ಹೋಗ್ಬಕ್ ಅದೇ ಸೋಮವಾರ ದಿನ ಹೋಗ್ಬೇಕು.
ಮನ್ಸಿಲಂದ್ರ ಹೋಗ್ಬೇಕಪ್ಪ ಅಲ್ಲಿಗಿ.
ಹ್ಮ್.
ಹ್ಮ.
ನೀನು ಸ್ಕೂಲ್ ಮಿಸ್ ಮಾಡಕ ಸ್ಕೂಲ್ ಎಲ್ಲ ಬಾರಿ ಇರ್ತವ ಹೋಗು ಹತ್ನೇ ಇದಿ.
ಹ್ಮ್.
ಎಕ್ಸಾಮ್ ಅವ ಇರ್ತಾವ ಎಕ್ಸಾಮ್ ಟೈಟ್ ಮಾಡ್ತಾರ ಅವು ಓದ್ಕೋ ಬೇಕು. ಕ್ಲಾಸ್ ಮಿಸ್ ಮಾಡ್ಕಬ್ಯಾಡದು.
ಹ್ಮ್.
ಮೇಲ್ಕ ನಡ್ದನಿ ತಿರ್ಗಾಡ ಆಡ್ಕೊತೊ ನಡ್ಕೊತೊ. ಏನು ವಾತಾವರಣ ಅಂತಿನಿ.
ಹೇ ಹಳ್ಳಾಗ ಬಾರಿ ಇರ್ತವ್ ವಾತಾವರಣ.
ನಂಬಲ್ಲಿನೂ ಹಳ್ಳ್ಯಾಗ ಎಲ್ಲ ಭಾರಿ ಆದ.
ಹ್ಮ್, ಹ್ಮ
ಹ್ಮ್.
ಮತ್ತೇ ಏನಪಾ ಎಲ್ಲ ನೀವೇ ಹೇಳ್ಬೇಕು.
ಎಲ್ಲ ಗಿಡವ ನಿಮ್ ಹಳ್ಯಗ ನಿಮ್ಮ್ ಮನಿ ಮುಂದ ನಿಮ್ಮ್ ಸಾಲಿ ಮುಂದ.
ನಮ್ಮ ಮನೆ ಮುಂದ ತೆಂಗಿನ ಗಿಡ ಹಾಕಿದ್ನ್ ತೆಂಗಿನ ಗಿಡ ಆದ.
ಒಂದು ಮಾನಿಕಾಯಿ ಗಿಡ ಆದ.
ಹ್ಮ್.
ಒಮ್ಮ ಕರಿಬೇವಿನ ಗಿಡ ಆದ.
ಹ್ಮ್.
ಹ್ಮ್ ಆಯ್ತು ಈಗ ಬಾಜು ಮನ್ಯಾಗ ಇದ ಹಾಕ್ಯಾರ. ಒಂದ್ ಪೇರು ಹಣ್ಣಿಂದ ಒಂದ್ ಗಿಡ ಆದ ಬಾಜು ಮನೆಯಾಗ ಚೀತಾಪಲ್ ಗಿಡ ಆದ. ಹ್ಮ್ ಆವ್ ಎಲ್ಲ ಗಿಡ ಆವ್ ಊರಗ. ಊರಗ ಬೇವಿನ ಗಿಡ ಜಾಸ್ತಿ ಆವ್. ಮನೀ ಒಂದಿ ಹ್ಮ ಮನಿಂದ ಒಂದ್ ಬೇವಿನ್ ಗಿಡ ಹಾಕಿವಿ ದೊಡ್ಡದ ಆದ ಕಟ್ಟಿ ಮಾಡದಗ್ ಮಾಡಿವಿ. ಮನ್ಸ ಬರ್ಲಾರ್ದ ಅಲ್ಲೇ ಕುಂದರದ.
ಹ್ಮ್.
ಆರಾಮ್ ಕುಂತು ಮಾತಾಡದು ತಣ್ಣ ಗ ಗಾಳಿ ಬರ್ತಲ್ಲಿ.
ಹ್ಮ್.
ಹ್ಮ್.
ಹ್ಮ್ ನೀ ನಿಮ್ಮ ಊರಗ ಯಾವ ಗಿಡಗಳು ಮನೀ ಮುಂದ ಯಾವ್ ಹಾಕಿರಿ.
ಹ್ಮ್.
ಹ್ಮ್
ಹ್ಮಞ ಮತ ಹಸ್ತನ ತಗೋ
ಹಾ ಆಯ್ತು ತೋ